ಹಲೋ
ಹಾ ಹಲೋ ನಮಸ್ತೆ.
ಮತ್ತೆ ಏನು ಮಾಡ್ತಿದ್ರಿ?
ಹಾಗೆ ಕುತ್ಕೊಂಡಿದ್ದೆ ನೀವ್ ಏನ್ ಮಾಡ್ತಿದ್ರಿ?
ನಾವು ಏನಿಲ್ಲ ಒಂಚೂರು ಕೆಲಸ ಇತ್ತು ಕೆಲಸ ಮಾಡ್ತಾ ಇದ್ವಿ.
ಹೌದಾ ಮತ್ತೆ ಊಟ ಆಯ್ತಾ ಅಲ್ಲ ತಿಂಡಿ ಆಯ್ತಾ?
ಹಾ ಆಯ್ತು ನಿಮ್ದ್ ಆಯ್ತಾ?
ಹ್ಮ ಆಯ್ತು ಏನ್ ತಿಂದ್ರಿ?
ನಾವು ಇಡ್ಲಿ.
ಹೌದಾ ಮತ್ತೆ ನ ಪಲಾವ್ ತಿಂದೆ.
ಹೌದಾ ಮತ್ತೆ ಏನು ಏನ್ ಮಾಡ್ತ್ಕೊಂಡಿದ್ದೀರಾ ನೀವು?
ನಾನು ಓದ್ಕೊಂಡಿದ್ದೀನಿ ನೀವು?
ನಾವು ಕೆಲಸ ಮಾಡ್ತಾ ಇದ್ದೀನಿ.
ಹೌದಾ ಹ್ಮ್ ಮತ್ತೆ ಸಮಾಚಾರ?
ಮತ್ತೆ ಹೇಳ್ಬೇಕು ನೀವೇ.
ನೀನ ಇಲ್ಲ ನೀವೇ ಹೇಳಿ ಏನಾದ್ರೂ. ಯಾದ್ರೂ ಪ್ರವಾಸಕ್ಕೆಲ್ಲಿಗಾದ್ರೂ ಹೋಗಿದ್ರಾ?
ಹಾ ಹೋಗಿದ್ವಿ. ನೀವು ಹೋಗಿದ್ರಾ?
ಹಾ ಹೋಗಿದ್ವಿ ಅಂದ್ರೆ ತುಂಬಾ ದೂರ ಕಡೆೆಯೆಲ್ಲ ಹೋಗಿಲ್ಲ ಹಂಗೆ ಸುಮ್ಮ್ನೆ ಎರಡು ದಿನ ಮೂರ್ ದಿನ ಹಾಗೆ ಹೋಗಿದ್ವಿ.
ಹೌದಾ ಹೆಂಗಿತ್ತು?
ಚಾ ಚೆನ್ನಾಗಿತ್ತು ನಿಮ್ದು ಹೆಂಗಿತ್ತು?
ನಾವು ಇದು ಹೋಗಿದ್ವಿ ನಾವು ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ವಿ.
ಹಾ ನಾನ್ ಎಲ್ಲಿದ್ದು
ನ ಅಂದ್ರೆ ನಮ್ಮಕ್ಕ ಅವ್ರು ಹೋಗ್ಬೇಕು ಅಂತ ಇದ್ರು ನಾ ನು ಬರಲ್ಲ ಬರಲ್ಲ ಅಂತಾನೇ ಇದ್ದೆ ಆಮೇಲೆ ನನಗೂ ತುಂಬ ವರ್ಷ ಆಗಿತ್ತು ಹೋಗಿ. ಆಮೇಲೆ ಏನು ಅನಿಸ್ತೋ ಗೊತ್ತಿಲ್ಲ ಹೋಗ್ಬೇಕು ಅನಿಸ್ತಾ ಹಂಗೆ ಬೆಳಿಗ್ಗೆ ದಿಢೀರಾಗಿ ರೆಡಿಯಾಗಿ ಎಲ್ಲ ಹೋದೆ.
ಹ್ಮ್
ನಾವು ಇಲ್ಲಿಂದ ಗುರುವಾರ ಹಂಗ್ ಬಿಟ್ಟಿದ್ದು ಗುರುವಾರ ಹೋಗ್ ಈ ಇಲ್ಲಿ ಎಂಟು ಗಂಟೆ ಹಂಗ್ ಬಿಟ್ವಿ, ಅಲ್ಲಿ ಹೋಗಿ ಆರು ಗಂಟೆಗೆ ಹಂಗೆ ಹೋದ್ವಿ. ಹೋಗಿ ಆವತ್ತು ಒಂದು ಸ್ವಲ್ಪ ಹೊತ್ತು ಕೊಠಡಿ ತಗೊಂಡು ಇದು ಏನು ವಿಶ್ ಶ್ರಾಂತಿ ತಗೊಂಡ್ವಿ ಮತ್ತೆ ರಾತ್ರಿ ಎದ್ದು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೋದ್ವಿ. ತುಂಬ ತುಂಬ ರಶ್ ಇತ್ತು ಹೋಗೋಕ್ಕಾಗ್ಲಿಲ್ಲ ಅವತ್ತು ಗುರುವಾರ ಬೇರೆ ಇತ್ತಲ್ವಾ. ಹಾಗಾಗಿ ತುಂಬ ರಶ್ ಇತ್ತು ಅದ್ಕೆ ಅವತ್ತು ಬರೀ ಟಿಕೆಟ್ ತೊಗೊಂಡು ಬಂದ್ವಿ. ಹ ಟಿಕೆಟ್ ತಗೊಂಡು ಬಂದು ಆಮೇಲೆ ನೆಕ್ಸ್ಟು ಇನ್ನೊಂದು ದಿನ ಹೋದ್ವಿ ಆ. ಶುಕ್ರವಾರ ಅವತ್ತು ಹೋದಾಗ ಫುಲ್ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷ್ದಲ್ಲಿ ಹಾ ದರ್ಶನ ಆಗೋಯ್ತು.
ಹ್ಮ
ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಆಚೆ ಬಂದು ಆವತ್ತು ಹಂಗೆ ಅಂದ್ರೆ ಪ್ರಸಾದ ತಿನ್ಬೇಕು ಅಂತ ಹೋದಿ ಆದ್ರ ಪ್ರಸಾದ ಸಿಗ್ಲಿಲ್ಲ
ಹೌದಾ ಹೌದು
ಹ ಹಗೆ ಬಂತ ಅವತ್ತು ಬೆ ಫುಲ್ ಸುಸ್ತ ಅಂದ್ರೆ ನಾನು ಮತ್ತೆ ನಮ್ಮ ಅಕ್ಕ ಸೇವೆ ಮಾಡಿದ್ವಿ ಅದಕ್ಕೆ ಫುಲ್ ಕಾಲೆಲ್ಲ ನೋವು ಬಂತ ಇ ನಾವಿಬರಿಗೂ ಅದಕ್ಕೆ ಬಂದು ಮತ್ತು ಕೊಠಡಿಗೆ ಬಂದು ವಿಶ್ರಾಂತಿ ತಗೊಂಡ್ ಆತ್ತು ನಮಗೆ ಹಾಗಗೆ ಅವತ್ತಿನ ದಿನಾನೇ ನಾವು ಅಲ್ಲಿ ಸುತ್ತಮುತ್ತ ಇರೋ ಜಾಗಗಳೆಲ್ಲ ನೋಡ್ಬೇಕು ಅಂತ ಅನ್ಕೊಂಡ್ವಿ ಆದ್ರೆ ಸೇವೆ ಮಾಡಿದ್ರಿಂದ ತುಂಬಾ ಕಾಲು ನಾವು ಬಂತು
ಹ್ಮ್
ಅದಕ್ಕೆ ವಿಶ್ರಾಂತಿ ತಗೊಂಡ್ವಿ ಹೋಗಿ ವಿಶ್ರಾಂತಿ ತಗೊಂಡು ಮತ್ತೆ ಸಂಜೆ ಎದ್ದು ಇದು ಅಂದರೆ ದೇವಸ್ಥಾನಕ್ಕೆ ಹೋದಾಗ ಏನ ಏನು ಬಳೆ ಆ ಥರದಲ್ಲೇ ತೊಗೊಂಡ್ ಬರಕ್ ಹೋಗ್ತಾರಲ್ವಾ ನಗೆ ಹೋದ್ವಿ ನವು ತ ತೊಗೊಂಡ್ ಬರೋಣ ಅಂತ ಹೋಗಿ ಮತ್ತು ನಮ್ಮ ಅಕ್ಕನ ಮಕ್ಕಳಿಗೆ ಆಟ ಅ್ದಲ್ಲ ಇದು ತಗೊಂಡು ಹ ತಗೊಂಡು ಬಂದ್ವಿ ಹಂಗೆ ಅವವತ್ತಿನ ದಿನ ಎಲ್ಲ ತಗೊಂಡು ಮತ್ತುತ್ತೆ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ
ಹ್ಮ್
ಬಂದು ಅವತ್ತು ಮತ್ತೆ ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಶನಿವಾರ ದಿನ ಅಲ್ಲಿ ಸುತ್ತಮುತ್ತದಲ್ಲಿರೋ ದೇವಸ್ಥಾನಗಳೆಲ್ಲ ನೋಡಿಕೊಂಡು ಬಂದು ಹೀಗೆ ನಮ್ಮ ಅಕ್ಕ ಅವರು ನನ್ನ ನನ್ನ ಪಿ ಜಿ ಹತ್ರಿ ಬಿಟ್ಟು ಹೋದರು
ಹೌದಾ್ಮೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ಆಯ್ತು
ಹಾ ಎರಡು ಅಂದ್ರೆ ದರ್ಶನ ನಮಗೆ ಎರಡೆಡ್ ಸರಿ ಆಯ್ತು ಒಂದೇ ದಿನದಲ್ಲಿ
ಹೌದಾ ಹ್ಮ್ ಮತ್ತೆ ಸಮಾಚಾರ
ಮತ್ತೆ ಹೇಬೇಕು ಇವಾಗ ತುಂಬಾ ಚೆನ್ನಾಗಾಗಿದೆ ಹೋಗಿವೀರಾ ನಿ್ ಮಂತ್ರಾಲಯಕ್ಕೆ
ಇ ನಾನ್ ಮಂಂತರಾಯಕ್ ಹೋಗೋುದಿಲ್ಲ ನೀವು
ಅಂದ್ರೆ ನಾನು ಮುಂಚೆ ಚಿಕ್ಕಳಿದ್ದಾಗ ತುಂಬಾ ಹೋಗ್ತಿದ್ದೆ ಆಮೇಲೆ ಫುಲ್ಲು ಕಾಲೇಜು ಅಡೇಟ್ ಅಂತ ಹೋಗೇ ಇರಲಿಲ್ಲ ಒಂದು ಏಳೆಂಟು ವರ್ಷ ಹೋಗಿರ್ಲಿಲ್ಲ ಆಮೇಲೆ ಇವಾಗ ಹೋಗಿದ್ದು ತುಂಬಾ ಚೆನ್ನಾಗಿದೆ ಎಲ್ಲಾ ಬದ್ಲಾಗಿದೆ ಈಗ
ಹೌದಾ ಹ್ಮ್ ಮತ್ತೆ ನಿಮಗೆ ಮಾಂಸ ಹಾರಿ ಇಷ್ಟಲ್ಲ ಅಥವಾ ಸಸ್ಯ ತಿನ್ನೋದು ತುಂಬಾ ಇಷ್ಟ
ನಮಗೆ ಮಾಂಸಹಾರಿ ನಾವು ಮಾಂಸ ತಿಂದು
ಹೌದಾ ನಂಗೆ ನನ್ಗೂ ಅಷ್ಟೇ ನನಗೂ ಮಾಂಸ ನನ್ೊತೆ
ಹೌದಾ ಏನೇನ್ ತಿಂತೀರ ನೀನ್ ಅನ್್ತ
ನಾನು ಚಿಕನ್ ತಿಂತೀನಿ ಮೀನ್ ತಿಂತೀನಿ ಮೊಟ್ಟೆ ತಿಂತೀನಿ ನೀವ ಏನೇನ್ ತಿಂತೀರಾ
ನಾವು ಚಿಕನ್ ಮತ್ತೆ ಮೊಟ್ಟೆ ಅಷ್ಟೆ ನೀನ್ ತಿನ್ನಲ್ಲ ನಾವು
ಹೌದಾ ನಗ್ತೀನಲ್ಲ ನೀವು ತಿ ಮೀನ್ ಏನಕ್ ತಿನ್ನಲ್ಲ ನೀವು ತಿನ್ಬೇಕಕ್ ತಾನೆ ಚೆನ್ನಾಗಿರುತ್ತೆ
ಅಂತ ನನ್ಗ ಇಷ್ಟ ಆಗಲ್ಲ ಚಿಕ್ಕವಗಳು್ದಾಗಿಂದ ನ ತಂದು ಅಭ್ಯಾಸ ಇಲ್ಲ ನಂಗೆ
ಹೌದಾ ಮತ್ತೆ ನಿಮ್ಗೆ ಮೊಟ್ಟೆ ಎಲ್ಲಾ ಇಷ್ಟ ಆಗತ್ತಾ
ಹಾ ಮೊಟ್ಟೆ ತುಂಬಾ ಇಷ್ಟ ನನಗೆ
ಹೌದ ಹ್ಮ ಮತ್ತೆ ನಿಮಗೆ ಸಿಹಿ ತಿನಿಸು ಇಷ್ಟನ ಖಾರ ತನ್ನಿಸು ಇಷ್ಟನ
ನನಗೆ ಎರಡು ಇಷ್ಟ ಅಂದರೆ ನನಗೆಗಂದರೆ ಊಟ ಆದ ತಕ್ಷಣ ನಂಗೆ ಏನಾದ್ ಸಿಹಿ ತಿನ್ಬೇಕು ಹಂಗೆ ನಾವು
ಹೌದಾ ಅ್ರ ನ ನನಗ್ ಹಂಗ ಆಗದೇ ಇಲ್ಲ ನಂಗ್ ಊಟ ಆದ್ಮೇಲೆ ಸಿಹಿ ತಿದಕ್ ಮನ್ಸ ಬರೋದಿಲ್ಲ ಗೊತ್ತಾ
ನಂಗೆ ತುಂಬ ಇಷ್ಟ
ಹೌದಾ ಹ್ಮ್ ಇಡಗ ಒಬ್ಬೊಬರಿಗ ಒಂದೊಂದ್ ತರ ಇರತ್ತಲ್ವಾ
ಹೌದು
ಹ್ಮ್ ಹೌದು ಮತ್ತೆ ನೀವು ಮಸಾಲೆ ದೋಸೆ ಎಲ್ಲಾ ತಿಂದ ತಿಂದಿದ್ದೀರಾ
ಹಾ ನನಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ನಮಗೆ
ಹ
ಹ್ಞೂ ಚೆನ್ನಾಗಿರುತ್ತಲ್ವಾ
ಹ್ಮ್ ನ ಚೆನ್ನಾಗಿರುತ್ತೆ
ಮತ್ತೆ ನಿಮ್ಗೆ ಅಡಗೆಲ್ಲಾ ಮಾಡಕ್ ಬರುತ್ತಾ
ಇಲ್ಲ ಕಾಫಿ ಟೀ ಏನದು ಇದ್ರೆ ಚೆನ್ನ ಮಾಡ್ತೀನ ಅಷ್ಟೆ ನೀವು ಮಾಡ್ತೀರಾ
ಹಾ ನಾವು ಅಡುಗೆ ಎಲ್ಲ ಮಾಡ್ತೀವಿ
ಹ್ಮ ಹ್ಮ್
ಏನಾನ ಏನಾದರೂ ಎಲ್ಲ ನೀವು ಒಂದ್ಸರಿ ಪ್ರಯತ್ನ ಮಾಡ್ತೀರಾ ಮನೇಲಿ ಮಾಡೋಕ್ಕೆ
ನು
ಅಂದರೆ ನಾನು ಏನಾದರೂ ಒಂದು ರೆಸಿಪಿ ಎಲ್ಲ ನೀಮ್ಮ ಮನೇಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ
ಹಾ ಹೇಳಿ ನೋಡೋಣ
ಹಾ ಏನು ಹೇಳ್ಬೇಕು ಈಗ ಏನು ಅಡಗೆ ಇದು
ಏನು
ಏನು ಏನು ಬೇಕು ನಿಮಗೆ ಯಾವುದು ಬೇಕು
ಏನಂದ್ರ ಎಲ್ಲ ಕ
ಯಾವ ಅಡ್ಗೆ ಬೇಕು
ಗುಲಾಬ್ ಜಾಮೀನ್ ಮಾಡೋದೇ ಹೇಳಗರು
ನೀವು ಸಿಗಿ ತಿನ್ವಲ್ಲ ಅಂದ್ರಲ್ಲ
ಅಲ್ಲಾ ನಾನು ಮನ ಟ್ರೈ ಮಾಡ್ತೀನಿ ನೋಡೋಣ ಹೇಳಿ
ಅದ ಅದು ಅದು ಗುಲಾಬ್ ಜಾಮೂನ್ದು ಬರುತ್ತಲ್ವ ಪ್ಯಾಕೆಟು ಅದು ತಗೊಂಡು ಅದ್ರಲ್ಲಿ ಹಿಟ್ಟಿರುತ್ತಲ್ವಾ
ಹ
ಹೈಟ್ನ ಚೆನ್ನಾಗಿ ನೀರಲ್ಲಿ ಹಾಕಿ ಹಾತ್ಕೊಂಡು ಗೋಲಿ ಗೋಲಿ ತರ ಮಾಡ್ಕೋಬೇಕು ಗುಲಬ ಜಾಮುನ್ ಮಾಡಿಕೊಂಡು ಮತ್ತೆ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕಿ ಸಕ್ಕರೆ ಪಾಕ ಮಾಡ್ಕೋಬೇಕು
ಹ್ಮ್
ಸಕ್ಕರೆ ಪಾಕ್ಕ ಮಾಡ್ಕೊಂಡು ಪಕ್ಕಕ್ಕೆಟ್ಕ ಅಂದ್ರೆ ನಿಮಗೆ ಹಮಗೆ ಡ್ರೈ ಡ್ರೈ ಥರ ಬೇಕು ಅಂದರೆ ಕಡಿಮೆ ಮಾಡ್ಕೋಬೇಕು ಪಾಕ
ಹ್ಮ್
ನಿಮಗೆ ಅದು ಜಾಸ್ತಿ ಬೇಕು ಪಾಕ ಜಾಸ್ತಿ ಬೇಕಂದ್ರರೆ ಪಾಕ ಜಾಸ್ತಿ ಮಾಡ್ಕೊಬೇಕು ಆಮೇಲೆ ಎಲ್ಲ ಮಾಡ್ ಹಾಕೊಂಡು ಎಣ್ಣೇಲಿ ಕರಿಬೇಕು ಅದು ಗೋಲಿ ಗೋಲಿ ತರ ಮಾಡ್ಕೊಂಡಿರ್ತ ಅಲ್ವಾ ಅದ್ನ್ನ.
ಹ್ಮ್
ಫುಲ್ ಅಂದ್ರೆ ಹಿಂಗೆ ಬ್ರೌನ್ ಕಲರ್ ಬ್ರೌನ್ ಬಣ್ಣ ಬರೋವರೆಗೂ ಕರಿಬೇಕು. ಕರದು. ಆಮೇಲೆ ಅದನ್ನು ತಂದು ಪಾಕದಲ್ಲಿ ಹಾಕಬೇಕು ಪಾಕದಲ್ಲಿ ಹಾಕಿ ಇಡಬೇಕು ಅದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ಬೇಕು ಅದನ್ನ ಅಷ್ಟೆ
ಹೌದಾ ನೀವು ಮಾಡಿದ್ದೀರಾ ಒಂದ ಸತಿನಾದ್ರು.
ಹಾ ಮಾಡಿದಿನಿ.
ಓ ಹೌದಾ ಹೇಗೆ ಎಲ್ಲ ತಿಂದೀದಿರ್ ನೀವು ಮಾಡಿರೋದೆಲ್ಲ
ಹಾ ನಾ ನಮ್ಮ್ ಮನೇಲಿ ಇಷ್ಟ ನಾನು ಅಡುಗೆ ಮಾಡೋದೆಲ್ಲ ಅವ್ರಿಗೆ.
ಹೌದಾ ಹಾಗಾದ್ರೆ ನೀವು ಅಡ್ಗೆ ಚೆನ್ನಾಗ್ ಮಾಡ್ತೀರಾ ಅಂತ ಆಯ್ತು.
ಹಾ ಹೌದು
ಹ್ಮ್ ಮತ್ತೆ ಸಮಾಚಾರ.
ಹಾ ಹೇಳ್ಬೇಕು ನೀವೂ.
ಏನುೂ ಇಲ್ಲ ನೀವೇ ಹೇಳಿ ಏನ್ ಆದ್ರು ಇದ್ರೆ ಕೇಳೋಣ
ನೀ ನೀವ ಹೇಳಿ ಮತ್ತೆ ನಿಮ ಗೆಳತಿ ಎಲ್ರು ಹೆಂಗಿದಾರೆ.
ಹಾ ಎಲ್ಲಾ ಪರವಾಗಿಲಾ ಚೆನ್ನಾಗಿದ್ದಾರೆ
ಹೂ.
ಹ್ಮ ಮತ್ತೆ ನಿಮ್ ಮಾಂಸಹಾರಿನಲ್ಲಿ ಏನಾದ್ರು ಅಡುಗೆ ಮಾಡದಕ್ಕೆಲ್ಲ ಬರತಾ
ಹ್ಮ್
ಮಾಂಸಾಹಾರದಲ್ಲಿ ಏನಾದ್ರು ಅಡುಗೆ ಎಲ್ಲ ಮಾಡೋದಿಕ್ ಬರತ್ತಾ
ಹಾ ಬರುತ್ತೆ ಎಲ್ಲ ಮಾಡ್ತೀವಿ ಸಾಂಬಾರ ಬಿರಿಯಾನಿ ಕಬಾಬ್.
ಕಬಾಬ್ ಮಾಡೋದ ಹೇಳ್ಕೊಡಿ ನನಗೆ ಕಬಾಬ್ ಮಾಡೋದು ನನಗ್ ಬರೋದೇ ಇಲ್ಲ
ಹ ಅದು ಏನಿಲ್ಲ ಚಿಕನ್ನ ಅಂದ್ರೆ. ಅದು ಹಿಂಗೆ ಮೆತ್ತ ಇರುತ್ತಲ್ಲ ಚಿಕನ್ನ ಆ ಚಿಕನ್ನ. ತಗೋಬೇಕು ಕಬಾಬಿಗೆ ತಗೊಂಡು ಚಿಕ್ಕ ಚಿಕ್ಕ. ಅ ಕಟ್ ಮಾಡಿ ಇಟ್ಕೊಂಡು ಫಸ್ಟು ಉಪ್ಪು ಮತ್ತೆ ಅರ್ ಕೀದಲ್ಲಿ ಚಿಕನ್ ತೊಳ್ಕೊಬೇಕು
ಹ್ಮ್
ತೊಳ್ಕೊಂಡಾದ್ಮೇಲೆ ಕಬಾಬದು ಪೌಡ್ರ ಪುಡಿ ಬರುತ್ತೆ.
ಹ್ಮ್
ಅದನಾ ತಗೋಬೇಕು ಮತ್ತೆ ಒಂದು ಮೊಟ್ಟೆ ತೊಗೋಬೇಕು ಮೊಟ್ಟೆ ಖಾರದ ಪುಡಿ ಅರಶಿನ ಉಪ್ಪು ನಿಂಬೆಹಣ್ಣು.
ಹ್ಮ್
ಆಮೇಲೆ ಶೀನ ಇದು ಶುಂಠಿ ಬೆಳ್ಳುಳ್ಳಿದು ಪೇಸ್ಟು ಅದೆಲ್ಲಾ ಹಾ ಹಾಕಿ ಚಿಕನ್ನ ಚಿಕನ್ ಹಾಕಿ ನೆನೆಸಿ ಇಡಬೇಕು ಸ್ವಲ್ಪ ಹೊತ್ತು ಹಾ ಅದೆಷ್ಟೊತ್ತು ನೆನೆಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಚಿಕ್ಕನ್ ಮೇಲೆ ಕಬಾಬ್ ಮೇಲೆಗೆ. ನೆನೆಸಿಟ್ಟು ಅಮ್ಮ.
ಹೂ ಹೇಳಿ
ಹೂ ನೆನೆಸಿಟ್ಟು.
ಹ್ಮ್
ಹ್ಮ ನೆ ನೆನ್ಸಿಟೂ. ಎಣ್ಣೆಲಿ ಹಾಕಿ ಕರಿಬೇಕು ಅಷ್ಟೇ ಕರೆದು ನಿಮಗೆ ಬೇಕು ಉಪ್ಪು ಅಂತಂದರೆ ಹಿಂಗೆ ಮೇಲೆ ಹಾಕೊಳೋಕ್ಕೆ ಕರ್ಬೇವು ಮತ್ತು ಹಸಿ ಮೆಣಸಿನಕಾಯಿ ಸಪ್ರೇಟಾಗಿ ಹುರ್ಕೋಬೇಕು ಎಣ್ಣೆಲ್ಲಿ ಚೆನ್ನಾಗಿರುತ್ತೆ
ಹ ಹೌದಾ ನಿಮಗ ಯಾರ್ ಹೇಳಿ ಕೊಟ್ಟಿದು ಕಬಾಬ್ ಮಾಡೋದು.
ನಮ್ಮ ಅಮ್ಮ
ಹೌದಾ ಚೆನ್ನಾಗಿ ಹೇಳ್ಕೊ
ಹಾ ನೀವು ಒಂದ ಒಂದ್ಸರಿ ಮಾಡಿ ನೋಡಿ ಮನೇಲಿ
ಹಾ ಮಾಡ್ತೀನಿ ನೀವ ಹೇಳುದ್ರಲ್ಲ ಇನ್ ಮಾಡ್ತೀವಿ
ಇವತ್ತ್ತೆ ಮತ್ತೆ ಹಂಗಂದ್ರೆ ಇವತ್ ಕಾಲೇಜ್ ರಜೆನಾ ನಿಮ್ಗೆ
ಹಾ ಹೌದ ಇವತ್ ಕಾಲೇಜಿಗೆ ರಜಾ ಇದೆ ನಿಮಗ ರಜೆ ಇದೆ ಹ ನಿಮ್ಗೂ ರಜೆನಾ
ಹಾ ರಜೆ ಇದೆ
ಹ್ಮ್ ಮತ್ತೆ ಸಮಾಚಾರ ಆ
ನೀವು ತುಂಬ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ.
ಹೌದಾ ಥ್ಯಾಂಕ್ ಯು ಧನ್ಯವಾದಗಳು.
ಹ
ಹ್ಮ
ಸರಿ ನಾನು ಮತ್ತೆ ಯಾವಾಗಾದರೂ ಸಿಗ್ತೀನಿ ನಿಮಗೆ
ಹಓ ಸರ್
ಧನ್ಯವಾದಗಳು.